ಹಾ ಕೇಳಿಸ್ತಾ ಇದ್ದೀ ನಿಂಗೆ
ಹ್ಮ್ ನಮ್ಗೂ ಕೇಳಿಸ್ತಾ ಇದ್ದ ಏನ್ ಮಾಡ್ತಾ ಇದ್ದೀರಾ ಹ ನಾವು ಹಾಗಗ ಸು ತಣ್ಣನೇ ಗಾಳಿಯಲ್ಲಿ ತಿರುಗಾಡ್ತಾ ಇದ್ದೀವಿ
ಹಾ ಚೆನ್ನಾಗಿದೆ ಬರ್ತಾ ಇದೆ ಗಾಳಿ ಎಲ್ವಾ ಅದಂತರ ಮನಸ್ಸಿಗೆ ನೆಮ್ಮದಿ ಈ ರಾತ್ರಿ ವೇಳೆ ಅಂತೂ ಈ ನಕ್ಷತ್ರಗಳ ನೋಡ ನೋಡ್ಕೊಂಡು ಆ ಗಾಳಿಯನ್ನು ಆನಂದ ವಿಸ್ಮಯ ಮಾಡೋದೇ ಒಂದು ಮನಸ್ಸಿಗೆ ನೆಮ್ಮದಿ ಹ ನಾವು ಎಷ್ಟೇ ಯಂತ್ರೋಪಕರಣಗಳು ಬಳಸಿದ್ರು ನೀವೀಗ ಶೆಕೆಗೆ ಅಂತ ಎಷ್ಟೇ ಗಾಳಿ ಯಂತ್ರಗಳು ಬಳಸ ಆ ಈ ಪ್ರಕೃತಿ ಮುಂದೆ ಅವೇಣಿನೂ ಅಲ್ಲ
ಹಾ ಹೌದು ಅದು ಕೂಡ ನಿಜ ಮತ್ತೆ ಅ ಮನೆಯ ಮಾಳಿಗೆ ಮೇಲೆ ಮಲ್ ಮಲ್ಗೊಳ್ತೀವಲ್ಲಾ
ಹೌದೌದು
ಹ ಅದು ಮತ್ತೆ ಅದರಲ್ಲಿ ಬರುವ ಸಂತೋಷನೇ ಅಲ್ಲಿ ಸಿಗೋದೇ ಇಲ್ವಾ ಅದು ಹ್ಮ್
ಮತ್ತೆ ಇನ್ನ ಎಂಟಸ ಊಟಾ ಇನ್ನು ಆ ಆಗಿದೆ ನಾವು
ಹಾ ಹಾ ಹಾ ಹಾ ಏನ್ ಮಾಡಿದೀರಾ ಸ್ಪೆಷಲ್
ಸ್ಪೆಷಲ್ ಏನಿದೆ ಅಹ ಜೋಳ ರೊಟ್ಟಿ ಹ್ಮ ಪಲ್ಯ ಮಾಡ ನಿ ನಿಮ್ಮ ಕಡೆ ಏನಾದ್ರು ಏನೇನ್ ಬೆಳೆಗ್ ಬೆಳಿತೀರಾ
ನಮ್ ಕಡೆ ಬಂದ್ಬಿಟ್ಟು ನೋಡಿ ಜೋಳ ರಾಗಿ ಹಾ ಗೋಧಿ ಹ್ಮ್ ಹಾ ಹಾ ಮತ್ತೆ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಸುಮ್ಮನೆ ಕ
ಹ್ಮ ನಿಂಗೆ ಇಷ್ಟವಾದ ಆಹಾರ ಯಾವುದು
ನಮ್ಗೆ ಇಷ್ಟವಾದ ಆಹಾರ ತುಪ್ಪದಿಂದ ಮಾಡಿದ ಹೋಳಿಗೆ
ಹಾ ಹಾ ತುಪ್ಪದಿಂದ ಮಾಡಿದಾವ ಹೋಳಿಗೆ ಹ್ಮ್ ಮತ್ತೆ ಇದು ನಮ್ಗೆ ಬಂದ್ಬಿಟ್ಟು ನೋಡಿ ಆಹ ರಾಗಿ ಮುದ್ದೆ
ಹ್ಮ್
ಹ್ಮ್ ಇದು ಸಿಹಿ ಸಿಹಿ ಪದಾರ್ಥ ಅಲ್ಲಿ ಬಂದ್ಬಿಟ್ರೆ ಆ ಗುಲಾಾಮ ಜಮ್ಮುನು ಹ್ಮ್ ಮತ್ತೆ ಹಾಗೆ ಈಗ ಮೊ ಆ ಮೊಟ್ಟೆ ಅನ್ನ ಅಂತ ಇರುತ್ತೆ ಗೊತ್ತ ಗವಾ ಗೊತ್ತಾ ಹಾ ಹಾ ಅದು ಕೂಡ ತುಂಬಾ ಇಷ್ಟ ಹಾ ನಿಮ್ಗೆ ಏನ ಇಷ್ಟ
ನಮ್ಗೆ ಅದು ಕೋಳಿ ಅ್ಣ ಅಂತಾರಲ್ಲ ಶಕ್ತಿ ಮತ್ತೆ ಮತ್ತೆ ಕೋಳಿಯಿಂದ ಎಣ್ಣಲಿ ಕದ್ದಿರೋ ಮಾಂಸ
ಹಾ
ಅಷ್ಟು ಇಷ್ಟು
ಹಾ ಹಾ ಮತ್ತೆ ಪ್ರವಾಸಕ್ಕೆ ಹೋಗಿಲ್ವಾ ಯಾವಾಗಾದದು
ಸದ್ಯಕ್ಕೆಂತ ಪ್ರವಾಸ ಇಲ್ಲ ಹೋಗುವ ಅಂತ ಮನಸ್ಸು ಮಾಡ ಜೀವನೋ
ಹಾ ಎಲ್ಲಿ ಎಲ್ಲಿ ಹೋಗ್ಬೇಕಂತ ಇದೆ
ಎಲ್ಲಿ ಅಂದ್ರೆ ಇವಾಗ ಮಳೆಗಾಲ ಶುರುವಾಗತ ದೆಲ್ಲ ಈ ಚಿಕ್ಕಮಂಗ್ಳೂರ್ಗೂ ಅಡಿಕೇರಿ ಆ ಕಡೆ ಎಲ್ಲ ಚೆನ್ನಾಗಿರು
ಓಹೋ ಆ ಮಂಗ್ಗಳೂರ್ ಕಡೆ ಹೋಗ್ಬೇಕು ಅಂತ ಇದೆ
ಹೌದು
ಹಾ ಹಾ ಹಾ ಮೊದ್ಲು ಯಾವಾಗಾದ್ ಹೋಗಿದ ಹೋಗಿದ್ದೀರಾ ಇದೇ ಮೊದ್ನೇ ಬಾರಿನ
ಹಾ
ಹ್ಮ್ ಏನು
ನಾವು ಇಷ್ಟು ಇಲ್ಲಿವರೆಗೆ ಎಲ್ಲೂ ಹೋಗಿಲ್ಲ ಮೊದ್ಲನೇ ಬಾರಿಗ್ ಹೋಗ್ಬೋಣ ಅಂತ
ಹಾ ಹಾ ಹಂಗೆ
ಹೌದು
ಹ್ಮ್ ನಿಮ್ಗ ಇಷ್ಟವಾದ ಹಣ್ಣು ಯಾವ್ದ ಇಷ್ಟ ನಮ್ ನಾವವು ಇನ್ನ ನೋಡ್ಬೇಕು ಅಂತ ಇದ್ದೀವಿ
ಹಾ
ಹ್ಮ್
ನಮ್ಗೆ ಇಷ್ಟವಾದ ಹಣ್ಣು ಇಷ್ಟವಾದ ಹಣ್ಣು ಮಾವಿನ ಹಣ್ಣು
ಹಾ ಮಾವಿನು
ಹ್ಮ್ ಅದ ಬಿಟ್ಟ್ರಿ ಹಲಸಿ ನನ್ ಗೊತ್ತಾ
ಹಾ ಗೊತ್ತು ಗೊತ್ತು ನಮ್ಗ ಅದು ತುಂಬಾ ಇಷ್ಟ ನಮ ನೋಡಿ ಅಲ್ಲೇ ಮಂಗ್ಗಳೂರಲ್ಲಿ ನಮ್ಮ್ ಇರ್ತಾರೆ ನಮ್ ಪೇರೆಂಟ್ಸು ಅಲ್ಲಿಂದ ತಗೊ ಬರ್ತಾರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅದು
ಅದನ್ನ ಜೇನ್ ತುಪ್ಪದಲ್ಲಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ
ಹೌದಾ ನಾನ್ ಮೊದ್ಲನೇ ಬಾರಿ ಕೇಳ್ತಾ ಇದ್ದೀನಿ ಇದು
ಹೌದು ನಮ್ಮ ಕಡೆ ನಮ್ಮ ಕಡೆ ಹಂಗಗೆ ಮಾಡುದು ಜೇನುತುಪ್ಪದಲ್ಲಿ ಅದನ್ನ ಬೇ ಅದನ್ನ ಮಿಶ್ರಣ ಮಾಡಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ
ಹಾ ಹೌದಾ ಅದು ಹೆಂಗ ಅಂದ್ರೆ ಈ ಮಿಶ್ರಣ ಅಂದ್ರೆ ತುಪ್ಪದಲ್ಲಿ ಹಾಕಿ ತೆಗೆದು ಎಲ್ಲಾ ಮಾಡ್ಬೇಕು ಏನ್ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಬೇಕಾ
ಅಂದ್ರೆ ನಾವು ಹಳ್ಚಿನ ತೊಳೆಗಳನ್ನ ತಗೊಂಡು
ಹಾ
ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತಿಸಕೊಂಡು ಅದನ್ನ ನಾವು ಹೂ, ಜೇನು ತುಪ್ಪದಲ್ಲಿ ಹಾಕೊಂಡು ತಿನ್ಬೇಕು? ..
ಹಾ, ಹಾ, ನಿಮ್ಗೆ, ಯಾವ್ದಾದ್ರು! ಅಡಿಗೆ ಮಾಡಕ್ಕೆ ಬರುತ್ತಾ? ....
ಅಡ್ಗೆ, ಮಾಡಕ್ಂದ್ರೆ, ಹ, ರೊಟ್ಟಿ ಮಾಡ್ತೀನಿ. ... ರೊಟ್ಟಿ, ಮಾಡಿ ಮತ್ತೆ ಅನ್ನ ಮಾಡ್ತೀನಿ! ...
ಹ್ಮ್, ಹೇಗ್ ಮಾಡ್ಬೇಕಂತ! ಸ್ವಲ್ಪ ಹೇಳ್ತೀರಾ ಏನೇನ್ ಹಕ್ಬೇಕು? ...
ರೊಟ್ಟಿ, ಅಂದ್ರೆ, ನಮ್ಮ ಕಡೆ ಅಕ್ಕಿ ಹಿಟ್ಟಿಂದ ಮಾಡ್ತಾರೆ, ರೊಟ್ಟಿ. ..
ಹಾ, ಹಾ, ಮೊದ್ಲೆೇ, ಹೋಗು? ... ಹಾ, ಹಾ. ... ಕೇಟ್ಟು, ತಗೊಂಡು! ...
ಅದರಲ್ಲಿಗೆ? ... ಈರುಳ್ಳಿ, ಕೊತ್ತಂಬರಿ, ಪುದೀನಾ, ಜೀರಿಗೆ. ... ಇವೆಲ್ಲಾ, ಸಣ್ಣ, ಸಣ್ಣ, ತುಂಡುಗಳ ಕತ್ತರಿಸಿಕೊಂಡು. .. ಆ, ಅದನ್ನ, ಆ ಹಿಟ್ಟಗೆ, ಹಾಕ್ಬಿಟ್ಟು! ನೀರ್ ಸ್ವಲ್ಪ ಹಾಕ್ಬಿಟ್ಟು ಹದವಾಗಿ. ... ಮಿಶ್ರಣ, ಮಾಡ್ಕೋಬೇಕು? .. ಅದನ್ನ, ಕೆಲವೊಂದು, ಕೆಲವು, ನಿಮಿಷಗಳ ಕಾಲ ನೆನೆಸರ್ಬೇಕು? ... ಅದ! .. ನಾವು, ಒಳೆ, ಮೇಲೆ, ತವಾ ಇಬ್ಬಿಟ್ಟು ಹೆಂಜಿನ, ಮೇ. .. ಎಣ್ಣೆ, ಆಗ್ಬಿಟ್ಟು? ..
ಹಾ. ...
ಸತ್ವ, ಕೈಯಲ್ಲಿ? ..
ಹಾ, ಅಷ್ಟೇನಾ? .. ಏಪ್ರಿಲಾಲ, ಜೂನ್. .. ತುಂಬಾ, ಚೆನ್ನಾಗಿ ಮಾಡ್ತಾರೆ, ಮಾಡ್ತಾ ಇರ ಕಾಣಸುತ್ತೆ, ಅಡುಗೆ ತಾವು? ...
ಇಲ್ಲ, ನೋಡಿದ್ದೀನಿ ಅಮ್ಮ, ಮಾಡಬೇಕು? .
ಹಾ, ಹಾ, ಮಾಡಿದ್ದೀರಾ! ಯಾವಾಗಾದ್ರು? ...
ನಾಯಿ, ಸ್ವಲ್ಪ, ಪ್ರಯತ್ನ ಪಟು. .. ಇಟ್ಟಿದ್ದೀನಿ, ಮಾಡಿ ನನ್ ಹೇಳಕ್ಕಾಗಲ್ಲ! ಪ್ರಯತ್ನ ಪಟ್ಟಿದ್ದೀನಿ, ಹಾ. ..
ಹ್ಮ್, ಮತ್ತೆ, ಹೂಂ ... ಎಲ್ಲಿ, ಹೇಳಿ, ಊರಲ್ಲಿ ಇದ್ದೀರಾ ಅಥವಾ? ...
ಹ್ಮ್, ಹೌದು, ನಾನು, ಮನೆಯಲ್ಲೇ, ಇದ್ದೀನಿ! ...
ಹಾ, ಹಾ. ..
ನಾನು, ದಿನಾಲೂ! ಮನೆಯಿಂದ ಕಾಲೇಜ್ಗೆ ಓಡಾಡ್ತೀನಿ? ...
ಓಹೋ, ಹಂಗೆ! .. ಮನೆಯಿಂದ, ಕಾಲೇಜ್ಗೂ, ಹೌದಾ? .. ಹಾ, ಹಾ. ..
ಮತ್ತೆ, ನೀವು, ಬೆಳಿಗ್ಗೆ ಏನು? .. ಅದು, ದೋಸೆ ಮಾಡಿದ್ವಿ! ..
ಹಾ. ...
ಅದಕ್ಕೆ, ಆಲೂಗಡ್ಡೆ, ಪಾಳ್ಯ, ಮಾಡುತ್ತಿದ್ದರು. ..
ಹಾ, ಹಾ, ಎಷ್ಟ್ ತಿಂದ್ರಿ ನೀವು ದೋಸೆ? ..
ಅನ್ನಿ, ಎರಡೇ ತೋರಿಸ್ತೀನಿ, ನೋಡು. ..
ಎರಡನೆ, ನಾ, ಹಾ. ... ಹೊಟ್ಟೆ, ತುಂಬುತ್ತೆ ಎರಡಕ್ಕೆ? ..
ಸಾಕು, ಸಾಕು, ಬೆಳಿಗ್ಗೆ? .. ಹೇ, ರಾಜ್ಯಂತೆ, ತಿಂದೇ, ದೊಡ್ಡವರು, ಹೇಳುವ ಮಾತು, ಬೆಳಿಗ್ಗೆ ರಾಜ್ಯನಾಥೇ. ..
ಹ. .. ಹಾ, ಮತ್ತೆ ಇವತ್ತು ಏನ್, ವಿಶೇಷ ಈಗ ಊಟ. ...
ಇವತ್ತಿಗೆ, ಊಟ ರಾಗಿ ಮುದ್ದೆ. ..
ಹಾ. ..
ಮೊಳಕೆ, ಕಾಲು ಸಾಂಬಾರ್. ....
ಹಾ ಹೌದಾ ನಿಮ್ ಕಡೆನ ಬಳಕೆ ಕಳ ಮಾಡ್ತಾರಾ
ಹೌದು
ಹ ಹಾ ಏನ್ ಮನೆಯಲ್ಲಿ ಮಾಡೋದ ಏನು
ಹೌದು ನಾವು ಇಲ್ಲ ಇಲ್ಲ ನಾ್ ಮನೆಯಲ್ಲೇ ಮಾಡ್ಕೊ ಮನೆಯಿಂದ ಮಾಡೋದೇ ಚೆನ್ನಾಗಿ ಆರೋಗ್ಯಕ್ಕೊಳ್ಳೆಯದಲ್ವಾ ಅದಕ್ಕೆ
ಏನು ಅದು ಏನು ಅರ್ಬಿಯಲ್ಲಿ ಸುತ್ತಿ ನೀರಲ್ಲಿ ನೆನ ಇಡ್ಬೇಕಾ
ಹೌದು ಅದನ್ನ ಮೊದ್ನೇದಾಗಿ ಕಾಳುಿ ತಗೊಂಡು ಚೆನ್ನಾಗಿ ತೊಳಬಿಟ್ಟು ಸ್ವಲ್ಪ ಸ್ವಲ್ಪ ಹೊತ್ತು ನೀರನ ಬಿಟ್ಟು ಅದನ್ನ ಒಂದು ನಾವು ಹ ಹತ್ತಿ ಬಟ್ಟೆಯಲ್ಲಿ ಶೇಖರಣೆ ಮಾಡ್ಬೇಕು ನೀರೆಲ್ಲಾ ಹಿಂಡ್ಬಿಟ್ಟು
ಹಾ ಹಾ ಸರಿ
ಹ ಆಾಗ ಅದು ಒಂದ್ ಇಪ್ಪತ್ ನಾಲ್ಕು ಗಂಟೆ ತಾಸ ಒಳಗಡೆ ಮೊಲಕೆಗಳು ಬಿಟ್ಟಿರುತ್ತೆ ನಾವವು ಅದನ್ನ ಮತ್ತೆ ತೊಳೆ್ ಬಿಿಟ್ಟು ಅದಕ್ಕೆ ಮಸಾಲೆ ಪದಾರ್ಥಗಳ ಹಾಕಿ ಸಾರು ಮಾಡ್ಬೇಕ
ಹ ತುಂಬಾ ಚೆನ್ನಾಗಿರುತ್ತಾ ಹ ನೀವ್ ತಿಂದಿದ್ದೀರಾ ಯಾವಾಗಾದ್ರು ಏನೋ ಇಲ್ಲ ಇದೇ ಮೊದ್ಲ ಬರಿನ
ಇಲ್ಲ ನಾವು ತಿಿಂದ ನಮ್ಗೆ ನಮ್ಮ್ ಮನೇಲಿ ಆಗಾಗ ಮಾಡ್ತಾ ಇರ್ತಾರೆ
ಓ ಹೋ ಹಂಗೆ ಹ್ಮ್ ಮಾಂಸಹಾರಿ ಕೂಡ ತಿಂದಿದೀರಾ ನೀವು
ಮಾಂಸಹಾರಿ
ಹಾ ಯಾವ್ದ ಇಷ್ಟ ಅಂದ್ರೆ ಮಾಂ ಮಾಂಸಾಹಾರಿಲಿ
ನನಗೆ ಮಾಂಸಾಾರಿ
ಹಾ ಹಾ ಅದ್ಬಿಟ್ರೆ ಅದ ಬಿಟ್ರಿ ಮಟನ್ ಹ ಹ
ಮೀನು ಅಷ್ಟೇ ಇನ್ನು ನಾನು ಕುರಿ ಮೇಕೆ ಯಲ್ಲಿ ತಿನ್ನಲಾ
ಹಾ ಹಾ ಹಾ ನೀವು ನೀನ್ ತಿಂದಿದ್ದರಾ ಯಾವಾಗಾದ್ೂ
ಹ ಒಂದ್ ಸಲ ತಿಂದ ತಿಂದಕ್ಕೆ ನೆನ್ಪಂಟು ಗೊತ್ತಿಲ್ಲ ತುಂಬಾ ರುಚಿ ಆಗಿತ್ತು ನೋಡಿ
ಹಾ ತಿನ್ಬೇಕು ಯಾಕಂದ್ರೆ ಅಲ್ಲಿ ಇಲ್ಲಿ ಸಮುದ್ರದ ಸಮುದ್ರದಲ್ಲಿ ಪ್ರ ಹ್ಮ ಇರುತ್ತಲ್ಲ ಮೀನು ಹ ಹಾ ಅಲ್ಲಿಂದ ತರ್ ಹೋದೇ ಬಂದು ಇಲ್ಲಿ ತಿನ್ನೋದೇ ಬೇರೆ ಇರುತ್ತೆ ಇಲ್ಲಿ ಅ ಅಲ್ಲದೆೇ ತಿನ್ನೋದೇ ಬೇರೆ ಇರುತ್ತೆ ಹ್ಮ್ ಏನೋ ಕಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ ಅಂತಾರೆ ಏನೋ ನನ್ಗೂ ಕೂಡ ಗೊತ್ತಿಲ್ಲ ಹಿರೇ ಹಿರ ಹೇಳ್ತಾರೆ
ಹೌದು ಹೌದು ಹೌದು ಅದು ಸರಿ ಮೀನು ತಿನ್ನೋದ್ರಿಂದ ಕಣ್ಣ ತುಂಬಾ ಒಳ್ಳೇದಾಗುತ್ತೆ
ಹಾ ಹಾ ಹಾ ಏನೋ ಗೊತಿಲ್ಲ ನಮ್ಮ ಮನೆಯಲ್ಲಿ ಅಂತೂ ತುಂಬಾ ಹೊತ ಇರ್ತಾರೆ ತಿನ್ನು ತಿನ್ನು ಅಂತ ಹೇಳಿ....
ತಿನ್ನಿ ಪರವಾಗಿಲ್ಲ...
ನೀವು ಏನೋ.. ಯಾವ ಅವಾಗಾವಾಗ ತಿಂತರ್ತಾರ ಏನ ಇಲ್ವಾ...
ನಮ್ಗೆ ಮಂಗ್ಳೂರು.... ಮೀನ್ ಅಂತ ಸಿಗೋದಿಲ್ವಲ್ಲ ಅವಾಗ ಯಾವಾಗನು ಯಾವಾಗಾದ್ರೂ ಆ ಕಡೆ ಹೋಗ್ಬೇಕಾದ್ರೆ ತಿನ್ನೋದು. ದಸ್ತೆ
ಹ್ಮ ಆ ಮತ್ತೆ ಮಾರ್ತಿರ್ತಾರ ಅಲ್ವಾ ಮಾರುಕಟ್ಟೆಯಲ್ಲಿ ಮೀನುಗಳು...
ಅವಾಗತ ಅ್ ತಗೊಂಡ್ ಬರ್ತಿದ್ದೀವಿ...
ಹಾ ಹಾ ಹ ಮತ್ತೆ ಎಲ್ಲಾದ್ರು ಪ್ರವಾಸ ಹೋಗ್ಬೇಕಂತ ಇದಯಾ....
ಪ್ರವಾಸ ಹೋಗ್ಬೇಕು... ಸದ್ಯಕ್ಕೆ ಪರೀಕ್ಷೆಗಳ ಹತ್ರ ಬರ್ತಾ ಇದೆ ಪರೀಕ್ಷೆಗಳು ಮುಗಿಸ್ಕೊಂಡು ಒಂದ ಸಲ ಹೋಗೋಣ ಅಂತ...
ಓದ್ತಾ ಇದ್ದೀರಾ ತಾನೆ ಪರೀಕ್ಷೆಗೆ...
ಹಾ ಪರವಾಗಿಲ್ಲ ತಯಾರಿ ನಡಸ್ತಾ ಇದ್ದೀವಿ...
ಹ್ಮ್ ಚೆನ್ನಾಗಿ ಓದಿ. ಹಾ ಹಾ ನಾವು ಓದ್ತೀವಿ ಹೇಗೋ ನಡೀತಾ ಇದೆ ನಮ ಜೀವ್ನ....
ಹಾ ಸರಿ ಸರಿ..
ಹ್ಮ್ ಮತ್ತೆ ನಿಮ್ದು ಇಷ್ಟವಾದ ಸ್ಥಳ ಯಾವುದು...
ನನಗೆ ಇಷ್ಟವಾದ ಸ್ಥಳ ಬಂದು ತಿರುಪತಿ...
ಹಾ ಹಾ... ಹಾ ಹಾ ಸರಿ ಮಾತಾಡಿದ್ದಕ್ಕೆ... ತುಂಬಾ ಸಂತೋಷವಾಯ್ತು ಧನ್ಯವಾದಗಳು ಮತ್ತೆ ಕರೆ ಮಾಡ್ತವೆ ನಿಮ್ಗೆ ಯಾವಾಗ... ಹ.